ಹ್ಮ
ಹಲೋ
ಹಾ
ಏಪ್ಪಾ ದಡ್ಸುರ ಅಲ್ಲ ಮಸ ಏನಪ್ಪಾ ಏನ್ ದರ್ರ ಗಿಡ್ದ್ ಬಿಟ್ಟಿ ಅಂತೆ ನಿಮ್ಮನೆ ಗಿಡಿದ್ ಬಿಟ್ಟಿ ಅಂತೆ
ನಮ್ಮ್ ಮನೆಾಗ ಹಡ್ದೀನೆ ಹಯ ಮತ್ತೇನಪ್ಪೂ ಹ ಹಾ
ಅಲ್ಲ ಏನ್ ಜಮಲ್ರ್ ಮನೆಗ್ ಹಿಡ್ದಿ ಅಂತ ಬ್ಯಾಡ ಸುದ್ದಿ ಬಂದು ಜೈಗ್ಗೆ
ಬಂದು್ವಾ
ಹಾ ನೋಡು ನಿನ್ ಇಷ್ಟ ಸರಿಗಿಲ್ಲ ಸೊಣ ಮಕ್ಳು ಜಮಾಲಾರ
ಹೆಂಗೈ್ ಮ್ ಹಂಂಗಗೆ ಕಲಿಸ ನಂಗಗೆ ಹೋದ್ರ ಆಯತಿ
ಕಲೀಪ್ ನಂಗ ಹೋಗ್ಬಿಡ್ತಿಯಾ
ಹೌ
ಅದ ನಕ್ಕಲ ಅಂದು ಪೇಸ್ ಇ ಇದ ಪಡತ ಸ್ಟೋರಿಬಡತೋ ಕಲಿಿಪ್ ಅದೊಂದು ಹಿಸ್ಟ್ರಿ ಹಿಸ್ಟ್ರಿ ಈ ಹಿಸ್ಟ್ರಿ ಬುಕ್ ಫಾಸ್ಟ್ ಕುೂತ್ಬಿಡ ಇಷ್ಟೀ ಫಸ್ಟ್ ಕುತ್ ಬಿಿಟ್ಟದ ಅದ ಅಪ್ಪಾ ಎಂತಂತಾರಿದ್ರು ಮುರಿದಿಲ್ಲ ಮತ್ತೆ ಮುರಿಯಕಲ್ಲ ಅದನ್ ರೆಕಾರ್ಡ್ ಯಾರು ನೀರ್ ಮುರಿದಿ ಎಂತ ನೀನ್ ತಬೋದವ ಇತ್ ಮೂರ್ ದನ ಅಂತ ಅವಳಪ ನಲ್ಲ ಪೂ ಹ
ಹಾ
ಅಲ್ಲಪ್ಪಾ ಏನ್ ಚಂದನ ಮನೆಗಿಡ್ದ್ ಬಿಟ್ಟಿ ಅಂತೆ
ಹಾ ಸಾಬಣ ಅನ್ಕೊಂಡಿಯ
ಏನೇನಪ್ಪ ಬರ್ತಪ್ಪ ಒಂದೊಂದೇ ಒಂದೊಂದೇ ಒಂದೊಂದೇ ನೀವ್ಸ ಏನಪ್ಪ ಆರಾಮಸ ನೆಕ್ಟ್ ಏನ್ ಹಂಗಗೆ ನಿಮ್ ಸ್ ಬಾವದಾರ ಮನೆಗೆ ಬಿಡಿತ ಅಂತೆ
ಹಾ ಬಡಿತೀನಿ ಬಡಿತೀನಿ
ಆಯ್ತಲ್ಲ ಒಂದ
ಹಾ ಆಯ್ತಪ್ಪಾ
ಹಾ ಮತ್ತ
ಮತ್ತೇನ್ ದಂಗಣ್ಣ ಏನ ಎರಡ್ ದಿನ ಹುಟ್ಟು ಬರ್ತಾನ ಅಂತೆ ಎಲ್ಲ
ಹೌದು ನಾನಿನ್ನ ಇನ್ನ ನಾನ ಇನ್ನು ಹತ್ತು ದಿವಸೊಟ್ಟು ಬರತ
ಹಾ ಹಾ
ಹಾ ಮತ್ತೆ
ಆಯ್ತುವರಲ್ಲಪ್ಪ ನಿಿಂದೆ
ಆತ್ನ ಆಕ್ತರ್ ಮಳ ಆತ್ನ ನಮ್ದ್ ಎಕ್ಸಾಮ್ ಆಯ್ತು ಆ ಬುಕ್ ಬರಕಲ್ಲ ಶಿಕ್ಷಣ ಎಕ್ಸಾಮ್ ಹೇಳ್ಬೇಕು ನನಗೆ ಹೇಳಿದೆ ಅ ಕಖಾಲಿ ಇದಯಾ ಸೊಪ ಬ್ಯಾಂಕ ಹೋಗ್ಬೇಕಯ್ತಲ್ಲಮ್ಮ
ಟೈಮುಂಗ
ಹೌದಾ ಏನಿಲ್ಲ ಅಕೌಂಟ್ ಬ್ಲಾಕ್ ಆಗಿತ್ತು ಆಕ್ಟ್ರಿಷ ಏನ್ ಐತಿ ಆ ಇದು ಏನ ಓ ಟಿ ಪಿ ಹೇಳ್ಬೇಕು ಅವ್ರಿಗೆ ಓ ಟಿ ಪಿ ನಾನನ್ ಹೇಳ್ತ ಅಂದ್ರೆ ಯಾರನ್ನ ಒಬ್ಬ್ರನ್ನ ಕಳ್ಸಂತದಾರ
ಹ ಹಾ
ಹಾ ಅದಿಕ್ಕೆ ನೋಡು ನಿನ್ ಫೋನ್ ಮಾಡಿದ್ದೀನಿ ಅದಕ್ಕೆ ನೀನು ನೋಯ್ ಬಂದು್ಬಿಟ್ಟಿದ್ದೆ ಸುಮ್ಮ್ನೆ ಅದೇ ಎಗಡ ಫೋನ್ ಎತ್ಲಿಲ್ಲ ಎದಕ್ಕೇನು ವಾತ ಹಕಲ್ಲಂತನ ಅಂತಕ ಹ್ಮ ಹ ಹಾ
ಹಾ ಎದುಕ್ಕಪ್ಪಾ
ಏನಪ್ಪ ಅಟರ್ ಆತ ನಾಡು ಹಲ್ಸ ಮಾತಾಡ್ಬಾರ್ದು ಹೋಯಿದ್ರ ಈಗ ಎಲ್ದ ಹೋಯ್ರೆ ಹೊಲ್ಸ ಮಾತಾಡ್ಬಾರ್ದ
ಇಪ್ಪು ನಾವೇನ್ ಕೆಲ್ಸ ಮಾತಾಡ ಇಲ್ಲಿ ಇರ್ದಾಗ
ವಾ ಏ ನಾಕ ಆದ್ರೂ ಫಸ್ಟ್ ನನ್ಕ ಆದ್ರೂ ಫಸ್ಟ್ ಒಲ್ಸ ಮಾತಾಡ್ಬಿಟ್ಟೆ ಅದ
ಹಾ
ಅದು ಸರಿಯಾಗಿ ಮಾತಾಡಿಲಕ್ಕೆ ಬಂದ್ಬಿಟ್ರು ಹಾ ತುಂದ್ರ ಹಾ ಕುು್ರ ಸರಿ ಮಾತಾಡಿಲ್ಲ ಬರ ಹೊಲ್ಸಸ ಮಾತಾಡ್ತಾರೆ ಕಾರ್ಯ ಬಗ್ಗೆ ಮಾತಾಡವಿ ಬೇ ಯಾವದ ಬಗ್ಗೆ ಮಾತಾಡ್ತಾಡಕ್ ಬಂದ್ ಬಿಡ್ತೀವ ಹಾ ಆ ಮತ್ತೆ ಅದಕ್ಕೆ ಬರೇ ನಮ್ ಅಂತವೇ ಬರ್ತಾವ ನಾನ್ ಕಾದ್ರೂ ಮಾತಾಡದ ಬರೀ ಅ ಬರ್ತಾವ ಬಾಯಾಗ
ನದೇ ಮತ್ತೆ
ಇನ್ ಮಾತಾಡದತ್ನಾಗ ಏ ಬರಕಲ್ಲ ಒಂದೊಂದು ಬರ್ತಾವ ಹೋಗವಾಗ ಕಾದ್ರ ಮಾತಾಡತನಾಗ ಎತ್ತ ತಿರ್ಗವೇ ಬರ್ತಾವ ಹ
ನಿನ್ನೆ ಅಪ್ಪ ಮಾಡ್ಯ ಒ ನ ಹತ್ ಗಂಟೆಗೆ
ಹಾ
ಬೀ ಕರಿಕಿ ಮಕ್ಕೊಂಡಂಬಟ್ಟಿನ ನಾ ದಾತ್ ಮಕ್ಕಂಡ ಎಂತ ಎದ್ದ್ ಬಿಟ್ಟ ಅವನು ಒಟಾವ ವಟಾವಟಿಕ್ಕೆ ಬಟಣ
ಯಾದು ಇದಾಗ
ಎರ್ದಾಗಾಲ ನಾರ್ಮಲ್ ಕಾಲ
ಹೌದಾ ಅಲ್ಲಪ್ಪಾ ಇದು ಏನೋ ಎಷ್ಟು ಗಂಟೆ ಮಾಡಿದನಾ
ಎಷ್ಟು ಹತ್ತು ಅನ್ನೊಂದು ಹತ್ತುವರೆ ಮಾಡಿದ್ದೇನೆ
ಹತ್ತುವರಿ ಮಾಡಿದ್ನಾ ನಾನ್ ಮಾಡಿದ್ನು ರಿಸೀವ್ ಮಾಡ್ಲಿಲ್ಲ ನೀ ಮಕ್ಕ ಅ ಕಡೆ ರೀತಿ ಬಿೂಡ ಸುಮ್ಮನೆಬ ಬಿಟ್ಟೆ ನಾನು ಹ ಇಲ್ಲದ್ರ ಮಾಡಿಬ ಬಿಡ್ತಿದಿದ್ದನೆ ನನಗೂ ಕೂಡ ಬಂದಿತ್ತು ಹೌದಾ
ಹಾ
ಎಷ್ಟ ಎಷ್ಟು ಜ ಮಾತಾಡ್ತೀವಿಿ ಮಾತಾಡಿ ಮಾತಾಡ್
ಹ ಹ
ಹ ಹಾ ಮತ್ತೆ ಗೊತ್ತಲ್ಲ ಎಲ್ಲಿದ್ದ ಹೇಳ
ಅಂಗಡಿಯಾಗ
ಏನ್ ನಿಮ್ ಇಬ್ರೇಮ ಫೋನ್ಂತ ಅಂದಂದ ಕಲೆ ಬಿದ್ದಾನಂತೆ
ಹಾ ತಾನ್ಂತಾನೆಂತಪ್ಪಾತ
ಹಳ ಗಾಯ್ದ ಬರಿೀ ಅದು ನೋಡುವ
ಹಾ
ಬತಂತು ಆಗ್ತ ನಿತ ಬೆಂಗಳೂರ್ ಏನ ಇಟ್ಟದಂತೆ ಏ ಯಾರ ಮ ಆ್ರಕ ರಿಸೆಕ್ಟ್ ಆಗ್ಬಿಡ್ತತ್ತು ಅಲ ಮ ಯಾಕಂಗ ಮಾಡ್ತವಿ ಏನ್ ಆತ ಐದ್ ನಿಮಿಷ ಆಯ್ತೆ ಇನ್ನ ಐದ್ ನಿಮಿಷ ಮಾತಾಡುವ
ಹ ಅಲ್ಲ ಇಲ್ಲಿ ಕೆಲ್ಸ ಮಾಡಂದ್ರೆ ಬೆಂಗ್ಳೂರ್ ಹತಾನೆ ನಿಂತೆತ
ಯ್ ಇದೇ ನನಗ್ ಗೊತ್ತಿಲ್ಲಪ್ಪ ಫೋನ್ ತಾಸ ಅಂತ ಖಾಲಿ ಬಿದ್ದೇನಪ್ಪ ಫೋನ್ ತಂದದಲ್ಲಿ ಫೋನ್ ತಂತಲಿ ಅಂತಾನ
ಅದು ಒಂದು ಎರಡು ಅಂಗಡಿ ಬಂದಿಲ್ಲ ಆತ
ಹಾ
ಹಾ ಮತ್ತೆ ಟಾ ಟಾಪ್ ಅಲ್ಲಿ ಅಂದ್ರೆ ನಾ ಒಲೆಕಲ್ ಟಾಪ್ ನಾನು ಅಂದಪ್ಪ ಅವತ್
ಹ ಮತ್ತೆ ನಿನ್ನೆ ಬೀಡ ಕಾಲ್ ಮಾಡಿದ್ದನ ಯಾರಾಗಚ ಹೋಗ ಬಂದ್ರು ಹ ಆ ಅಂಗಡಿ ತಗೊಂಡೋಗಂದ ತಗೊಂಡೆ ನೋಡಿ ನಾದ ಬಯಕ್
ಹಾ ಹಾ
ಕಟ್ಟೆ ಬದೆ
ಹಾ
ಆಮೇಲೆ ಅಂತಾನ ಈ ಇಲ್ಲಿ ಬ್ಯಾಗ್ ಇಲ್ಲಲ್ಲಿ ಎಲ್ಲಾ ಹಳೆವಿದಾವ ಅಂತಾನ
ಹ ಅಂದೆ ಹಳೆ ಬಟ ಇಲ್ಲದ ಒಂದೆ
ಈ ಬ್ಯಾಗಿ ಎಲ್ಲ
ಬ್ಯಾಗ ಎಲ್ಲ ಅಂದೆ
ಹೌದಾ
ಹಾ
ಇವನ್ ಹೋಗಿ ಆಗ್ಬ ಬಿಟ್ರ ಆಯ್ತು
ಹ ಹ ಹ ಅಲ್ಲ ಇನ್ನೊಂದ್ ತಿಂಗಳ ಅಷ್ಟೇ ಅಲ್ಲಿ
ಅಂಗ್ಡಿ ಅದು
ಹಾ ಇದು ಮಂತ್ ಮಾಡ್ತಾರ ಎಷ್ಟ್ ಮತ್ ಮಾಡತಾರ ಗೊತ್ತಿಲ್ಲ ಲಾಸ್ಟ್
ಎಧಕ್ಕ ಮುಚ್ಚಿ ಬಿಡ್ತಾರಾ ಏನ್ ಸಾಕ್ ಹೌದಿಲ್ಲ
ಎಲ್ ಕಟ್ಟಿದೆೆ ಐದೈದು ಸಾವಿರ
ಹ ಇದೋ ಏನೋ ಇದು ಇಲ್ಲ ಫಿಕ್ಸಾ
ಹಾ
ಹಾಂ
ಅವ ಗಾದಿಗಳದ್ರರು ಅಲ್ಲಿ ಇಕ್ತಾನ ನಮ್ಮ ಅಂಗಡಿಗ
ನಿಮ್ಮಡನ ಹಾ ಅಲ್ಲಿಯ
ಹ ಒಂದ್ ಎರಡ್ ಗಾದಿ ಇಲ್ಲಿ ಬಿಸ್ಕ್ ಎಂಬುದು ಅಲ್ಲಿ ಒಂದು ಹೂಸಲ್ಲಿ ಆಗಿಬಿಡದೆ
ಹಾ ಹಾ ಕಕ್ ಪರಾತಲ್ಲಿ ಅ ಬ ಏನ್ ಮಾಡ್ತಾ ನಿಮ್ಮ ನಿದ
ಏ ಬಿರಿಯಾನಿಲ್ಲಾ
ಹ್ಮ್
ಅದೇ ಚಾ್ದೇ ನೋಡುವ ಹಾ
ಹ ಬಿರಿಯಾನಿ ತೆಗೆ್ದ್ರರಿ
ಇಲ್ಲ ಮಾಡ್ತಾನೆಂತ ತಿಸ ಲೇಟ್
ಹೌದಾ
ಹ್ಮ್
ಚಛಾಧ್ಯ ಮಸ್ತ್ ಆತ್ತ
ಬೆಳಿಗ್ಗೆ ಬೆಳಿಗ್ಗೆ ಸ್ಟಾರ್ಟ್ ಆತ್ತ ಗಿರಕ ತವಾ ಒಂದ್ ಗಂಟೆ ಇದ್ದ ಮೂರ್ವರಿ ನಾಲ್ಕಕ್ ಗಂಟೆ ತಕನ ಕ್ಲೋಸ್ ಆಗ್ತ್ತೆ
ಒಂದು ಗಂಟೆಿಂದ ಹೌದಾ
ಹಾ
ಟಮಿಂಗ್ ಇಬಡಣ್ಣ
ಹೌ
ಹ ಮತ್ತೆ ಕೆಲ್ಸಕ್ ಯಾರದಾರ
ಹಾ ನೀವನ್ನೇ ಮಾಬಷ
ಹಂ ಮಮಷೇದನಾ
ಹಾ
ಹ್ಮ ಹಾ
ಯತ್ತೆ ನಾಲ್ಕವರೆ ಇಿಂದ ರಾತ್ರಿ ಒಂಬತ್ ಗಂಟೆ ತಗನ
ಎಷ್ಟು ಒಂಬತ್ತು ತೇನೆ ಅಷ್ಟೇ ಬೆಳಿಗ್ಗೆ ಏಳು ಗಂಟೆಯಿಂದ ಹಾ ಹಾ ಹೌದನಾ
ಹಾ
ಭ ಭಯಂಕರ ಬಿಡಪ್ಪ ಅಂದ್ರೆ
ಹ್ಮ
ಈತಾ ಅಲ್ಲ ಅಯಮ ಚವಂಗ ಸಂಡ್ ತಿಂದಿವವಲ್ಲಪ್ಪ ನಾವು ಸಲಾವ್ಲಕ್ಬೇಕ ಆಯ ಒಂದು ಎರಡು ವರ್ಷ ಆಯ್ತಾ ದೊಟ್ಟ ಕತೆ ನೋಡಲ್ಲ
ಅಲ್ಲಾ ನಾ ನಿನ್ನ ಏನಂದೆ
ಹ್ಮ್
ಆಯ್ಯವ ನೀ ಕಾದ್ರೆ ನಂದ ಬರ್ತೇ ನೀನು ಅಂದ್ರೆ ನೀನು ನಾ ಬರಕ್ಕ ನೀನೇ ಬಾಪ ಪ್ಪಾ ಚವಂಗ್ ತಿಂಬಕಂದೆ
ಹ್ಮ್
ಇ ಇನ್ನ ಮರ್ತಿಲ ಇಲ್ಲಿ ಅದ ಅಂದ ಹೆಂಗ್ ಮರಯಾಗ ಬರ್ತಪಾ ಅಡು ಮಾಡಿ ಅ
ಹಾ ಮತ್ತೆ ಆಾ ಅ ಆ
ಹಾ
ಹಂಗೇ ಮತ್ತೆ ಏ್ ಮಾತಾಡ ಹ ಚಿ ಸುೀರ್ ಬಡ ಹಲೋ ಏ ಮಾತಾಡ್ಬೇಕು ಸುಮ್ ಇರ್ಬೇ ಅವಲಕ್ಕಂತ ಏನ ಅಕಂತರ ಯದಕ ಏನ ಬರ್ತೇನಿ ಹೇಳಲಿ
ಸುಮ್ಮನೆ ಅಕಡೆ ಈ ಕಡೆ ನಿಕ್ಕು ಮಾತ್ರ ಕುಂತಿನಿ ನೋಡು ಅಷ್ಟೇ
ಹೌದಾ ಆ ಮತ್ತೆ ಇವದ ಯಾರ ಜಗಳ ಆಡೋದಕ್ಕೆ ಹೊಗಿದೆ
ಹೇ ಹೇ ಹೇ
ಬರ ಹೊಲ್ಸ ಮಾತಾಡ್ತಾರ ಗೊತ್ತಿಲ್ಲ ಮತ್ತೆ
ಏನಾ
ಅ ನಿನ್ನೆ ಮದ್ವೆ ಹೋಗಿದ್ನಲ್ಲ
ಎಲ್ಲಿ
ಅಲ್ಲ ನಿನ್ನೆ ಮದ್ವೆ ಇತ್ತು ಇಲ್ಲೆ ಬೆಂಗಳೂರಾಗ
ಹಾ
ತಮಿಳ್ ಅವರ್ದು ಮಸ್ತ್ ಮಸ್ತ್ ಇದಾವು
ಹ ಆಗ್ ಬಿಡುವ ಕಲ್ಲಿ ಯಾವ್ದಂದು
ಕರ ಕರ್ರ ಕರೆ ಎಡ್ಮ್ಯಾಗ
ಹೇ ಹೇ ಹೇ
ಇಪ್ಪಾ ಅದಿಗೆ ಮೊದ್ಲೇ ಫುಲ್ ಕರ್ರಗ ಆದ್ರೆ ಮತ್ತೆ ಮೇಕಪ್ ಮಾಡ್ಕೊಂಬಂದರು
ಹಾ ಹಾ
ಹಾ ಎಪ್ಪಾ ನೋಡ್ಬಾಡ್ದಪ್ಪ
ಏನ್ ಮಾಡಿಸಿದ್
ನನ್ ವೇಜ್ಜಾ
ವೇಜ್ಜು ಅಲ್ಲಿತ್ತು
ವೇಜ್ಜ ಹಾಂ ಹಾ
ಹ ನಾನ್ ಹೆಚ್ಚು ಉಂಡೆಬೋ ನಂಗ ಚುಂದಿಲ್ಲ
ಹಾಂ
ನಾನ್ ವೆಜ್ ಉಂಟು ಮಸ್ತ್ ಇತ್ತು ಹೋಳ್ಗೆ ತುಪ್ಪ ಏನೇನೋ ಸ್ವೀಟ್ ಜಗ್ಕ್ಕಿ ಕೊಟ್ರು ಹ ಕೇಳ್ತಿ ಏನು ರಾತ್ರಿ ಗತ್ತಲ ಗತ್ತಲ
ಹಾ ಹಾ
ರೋಮ್ಲೆಗ
ಹಾ
ನಾಂಬಟ್ಟಿ ನಾದ
ಹ್ಮ
ಎಲ್ಲ ಅಪ್ಪ ಇಲ್ಲೊ
ಹಾ ಹಾ ಹಾ
ಯಲ್ಲಪ್ಪ ಅಲಮ್ ಸರಿ ಇಡ್ಲ ಇನ್ನೊಂದು ನಿಮಿಷ ಮಾತಾಡು ಇನ್ನೊಂದು ಇನ್ನ ಮುವತ್ತು ಸೆಕೆಂಡ್ ತಡಿ ಮೂವತ್ ಸೆಕೆಂಡ್
ಯ ಎಲ್ಲಾ ಆಯ್ತು
ಏ ಇಲ್ಲೂ ಮೂವತ್ ಸೆಕೆಂಡ್ ಇರು ಸ್ವಲ್ಪ ಚ
ಅಲ್ಲಿಲ್ಲಿ ಮೂವತ್ತಲ್ಲ ಆಯ್ತಾವ ಈಗ
ಅಲೋ ವ ಚಿಕನ್ ಡಿ ಹ ಅರಿಯ ಹ ಮತ್ತೆ ಗಪ್ಪಲ್ಲಾ ಅರ ಸರಿಯಕಿರಲ್ಲ
ಆಾ
ಅಫ್ರಾನ ಸಾಲ ಯಾಕಿರಾ ಇಲ್ಲ
ಉಪ್ಪಿಟ್ಟ ಸಲಿ ಹೋಗತ್ತಾಳಂತೆ ಅಮ್ಮ
ಸರಿ ಸರಿ ತಗ ಇಲ್ಲಾ
ಹಾ
ಹ ಮತ್ತ